ಹಲೋ
ಅಲೋ ಏನ್ ನಡದ್ದ್ ರೀ ಸರ್
ಏನಿಲ್ಲ ನೋಡ್ರಿ ಸುಮ್ ಕುಂತಿದ್ವಿ ರೀ ಚಾ ಕೂಡದು
ಹಾ ಆರಾಮ ರೀ
ಹ ಆರಾಮ್ ನೋಡ್ರಿ ನೀವು ರೀ
ನಾವ್ನ್ ಆರಾಮ್ ನೋಡ್ರಿ ಏನ್ ಮಾಡಾಕತ್ತಿರಿ ಏನಿಲ್ಲ ಕೆಲಸ
ಏನಿಲ್ಲ ನೋಡ್ರಿ ಗಳೆಕ್ಕ್ ಹೀಗಿದ್ವಿ ಅಗಳೇ ಬಂದಿವಿರಿ
ಹೌದ್ರಿ
ಹಾ ಸುಮ್ಮ್ ಕುಂತಿವ್ರಿ ಇಲ್ಲೇ ಹೊರಗಡೆ
ಎನ್ ನಡದಾದ್ರಿ ಮತ್ತ ಸಮಾಚಾರ
ಏನಿಲ್ಲ ನೋಡ್ರಿ ಗಳೆ ಹೊಡವ ಸದಿ ತಗೆವು ನಡದವ್ರಿ ಹೇ ಮಳಿನೇ ಇಲ್ಲ ರೀ ನಮ್ಮ ಕಡೆ ಹತ್ತಿ ಬರೋಬ್ಬರಿ ನಟಿಲ್ಲ ಇಲ್ಲರಿ
ಏ ಹೆಂಗ್ರೀ ರೀ ಹೆಂಗ ಮಳೆ ಮಾಡಿದ್ರಿ ಹೆಂಗ ಏನ್ ಇದು
ಮಳನೇ ಬಂದಿಲ್ರಿ ಸುಮ್ ಸದಿ ಆಗ್ಯಾವು ಅಂತ ಹೇಳಿ ಗಳೇ ಹೊಡ್ದೇವ್ರೀ ಸದಿ ತಗೆವು ನಡದಾವ ರಿ ಈ ಕಡೆ ಕಿಲ್ಲಿ ಬಾಡಿಗೆ ಬಂದಾದ್ರಿ ಈ ಕಡೆ ಶಹಪುರ್ ದಾರಿಗೆ
ಹಾ ಹಾ ಹಾ
ನಾಳಿಗೆ
ಯೆಟ್ ಅದ ರೀ ಬಾಡಿಗಿ
ಬಾಡಿಗೆ ಸಾವಿರ ರೂಪಾಯಿ ಆದ್ರಿ ಎರಡ್ ಎಕರೆ ಇತ್ತಂದ್ರ ಎರಡ್ ಸಾವಿರ ಕೊಡ್ತಾರಾ ನೋಡ್ರಿ
ಒಂದ ಎಕರೆ ಏಟಾದ್ರಿ
ಒಂದಿನಕ್ಕೆ ಅದೇ ರ ಎರಡ್ ಸಾವಿರ ಹದಿನೈದು ನೂರು ಇಷ್ಟ ರೀ
ದಿನಕ್ಕ ಹಾ ಹಾ ಒಂದಿನದಾಗ ಏಟು ಏಟು ಹೊಡಿತೀರಿ ಗಳೇ
ಒಂದ್ ದಿನದ ಒಂದ್ ಮೂರ್ ನಾಲ್ಕು ಎಕರೆ ಹೊಡಿತೀವಿ ನೋಡ್ರಿ
ಮುಂದಿಂದ ಮೂರ್ ನಾಕು ಆಗುತ್ತಾ
ಹಾ ನಾಕು ಎಕರೆ ತಾಕ ಹೊಡ್ತಿವಿ ನೋಡ್ರಿ ಸಣ್ಣ ಎತ್ತು ಆವಲ್ರಿ ನಾಕು ಎಕರೆ ತಾಕ ಹೋತಾವ್ರಿ
ಹೌದ್ರಿ ಏನು ನೋಡ್ರಿ ನಾವನ್ ಗಾಡಿಗೆ ಹೋಗಿದ್ದೇವಿ ಗಾಡಿಗಿ ಹೋಗ ಬಂದ್ವಿ ಈಗ
ಹಾರಿ ಬಾಡಿಗೆ ಹೋಗಿ
ಹೌದ್ರಿ ಬಾಡಿಗೆ ಹೋಗಿದ್ವಿ ಸ್ವಲ್ಪ ಕಡೆ ಯಾದ್ಗಿರ್ ತಳಗ ಹೋಗಿದ್ವಿ
ಹಾ ಹಾ ರೀ
ಹೂ ಅಲ್ಲಿಗಿ ಹೋಗಿದ್ವಿ ರೀ ಬಂದು ಒಂದು ಯಾಡು ತಾಸು ಆಯಿತು ರೀ ಅದಕ ಎನ್ ಮಾಡಾಕತ್ತಿರಿ ನಿಮಗ ಅಚ್ಚಿವಿ
ಏನಿಲ್ಲ ರೀ ನಾವುನು ಸುಮ್ ಕುಂತಿವ್ರಿ ನಾಳಿಗಿ ಈಕಡೆ ಗಳೆಕ ಹೋಗ್ಬೇಕಂತ್ರಿ
ಹೌದ್ರಿ
ನಮ್ಮ ಅಣ್ಣರು ಹೋಗ್ತಿವಿ ಅಂದ್ರಿ ನಾಳಿಗೆ ನಾಳಿಗಿ ಮನ್ಯಾಗ ಇರಬೇಕ್ರಿ ನಾವುನು
ಹೌದ್ರಿ ನಿಮ್ ಅಣ್ಣ ಏನ್ ಮಾಡ್ತನ್ರಿ
ನ ಅನ್ನ ಗಾಡಿ ಮದನ್ ಗಾಡಿ ತುಂಬಕ್ ಹಾ ಗಾಡಿ ಹತನ್ರಿ ನಾವು ಗಾಳ ಹತೇನ್ರಿ
ಹ್ಮ್ ನಿಮ್ಮ ಅಣ್ಣ ನಿಮ್ಮ ಅಣ್ಣ ದೊಡ್ಡ ನಾಳ ಆರಾಮಾಗೇನ್
ಹಾ ಆರಾಮಗ್ಯದ್ರೀ ಈಗ ಕರ್ಕಂಬಂದಿರ ಇದಗ ಅರ ಆ
ಬನ್ನಿ ನೇರ ಕಡೆ
ಹಾ ಬಂದ ರೀ ಕಡೆ ಮನೆ ಕಡೆ ಬಂದ ಅದ ಅಂದೊಂದ್ ಫೋನ್ ಎತ್ರ ಅಣಿಪೋನ್ ಅದೊ ಮಾಡಿಸಿ ಬೇಸ ಕೊಟ್ಟಾರ ರೊ ಕಾಯ ಸಿಗೆಸವತ ಯ ಫೋನಾನ ಕೊ ದೊಡ್ಡಪೋಣ ಹೊಟ್ಟಾರ ಮತ
ಹ್ಮ್ ಏಷ್ಟ ಏಷ್ಟ್ ಖರ್ಚ ಆಗ್ಯವ್ರೀ ಮನಾಗ ಆರಾಮದ ತೋರ್ಸಾಕ್
ಹ ಒಂದ್ ಲಕ್ಷ ಮ್ಯಾಗ ಬಂದ್ರ
ಯಾ ಎಲ್ಲಿ ತೋರ್ಸರ್ರಿ
ಎಲ್ಲಿಯ ಧಾರವಾಡ ಎಲ್ಲಿ ಅಂತತ್ರಿ ಅದು ಯಾವ್ದ ದೌಖನ್ ಯಾವ್ ಅಂತ್ರಿ ನಮ್ ಆತ್ ಕರ್ಕೊಂಡ್ ಹೋಗಿದ್ರ ಮ ರರ
ಹಾ ಹೌದ್ರೀ
ಅವರು ಕರ್ಕೊಂಡ ಹೋಗಿದ್ರ ದೌಖಾನಿಗೆ ಅ ಕೂಡ ನ ನಮ್ಮ್ ಅಕ್ಕನ್ ಕಂಡ ಹೋಗಿದ್ದಾರೆ ನಮ್ಮವ
ಹ್ಮ
ಹಾ ರೀ ಅವ್ರ ಅವ್ರಾಗ ಇದ್ರ ನಾವ್ ಇಲ್ಲೇ ಇದ್ದೇವರು
ಹ ಏನ್ ಪ್ಲಾನ್ ತೋರಿ ಪ್ಲಾನ್ ಮಾಡಿರಿೇನ್ರಿ ಅವ ವ್ ವರ್ಷ ಹೋಗತಳೀ ಈ ಕಡೆ ೈ ಅವು ತಿರುಗಾಡಕ್ ಹೋಗ್ವ್ರ ಏನ್ ಈ ವರ್ಷ ಒಂದ ಮಾಡಿದ ಏನ್ರಿ
ಅೇನ ಈ ವಾರ್ಷಿಕಾ ಹಚ್ಚಿದ ಫೋನು ಅಂತ ಹೇಳಿದ್ರ ಇ ಡಿಕ್ಲೇರ್ ಮಾಡಿಲ್ಿ ನ ಪಾತ
ಹಾ ಅದೇ ಕೇಳನ್ಿ ಅದಕ್ಕೆ ಏನ್ ನಾವನು ಬರ್ಬೇಕನ್ ಮಾಡ್ಿವ
ಅವ್ರ ಜಗ್ಗೆ ಮಂದಿ ಆದ್ರ ಅವ್ರು ಅವರು ಕೂಡ ಕಡಿಯಲ್ಲ ನಾವ್ ಅನ್ಕಂತೀವಿ ಹೋಗಿ ಬರ ಅಕವಿ ಬರ್ರ
ನೋಡ್ರಿ ನೋಡ್ಗಸನ್್ರರಿ ಏನ್ ಅದ ಏನ್ ಬಾಳ ಬಾಳ್ ಚೆನ ಐತ್ರಿ ಏನ್ ಬಾಳ ಇದತ್ರಿ ವಸ್ಟ್ ಆತ್ ತಾವ ಎಲ್ಲ ಸುಮಮ್ಮ ನಾಕೈದು ಮಂದಿ ಹೋಗ್ಬೇಕು ್ರೀ ಎಲ್ಲಾ ಅದ ನೋಡಿದಂಗ ಆತ್ರಿ ಎಲ್ಲಾ ಬಾಳ್ ಮಂದಿ ಹೋದ್ರ ಅವ ಎಲ್ಲಾ ವೇಷ್ಟ್ರೀ ಅವೆಲ್ಲಾ
ಈ ಜಗ್ಗೆ ಮಂದಿವಿ ನಾವವು ಒಂದ್ ಎರಡ್ಟ ಮಂದಿ ಇವ್ರೀ
ಹಾ ನೋಡ್ರಿ ಮತ್ತ ಏನು ಅಬ್ಬಬ
ಕ ಮಂದಿ ಕಲ್ ತಗಸಿ ಹ ಹಗಿತ್ತಾರೆ ಈ ಸಾರಿ ನಾಲ್ಕೈದು ಮಂದಿ ಹ ಬರರಿ ಎಷ್ಟ್ ಮಂದಿ ಕೈಲ್ತ್ ಅಷ್ಟ್ ಮಂದಿ ಅಲ್ರಿೀನಾ
ಹೌದ್ರಿ
ಹ್ಮ ನೋಡ್ ಅಂತ ಹೇಳ್ರಏ ಪಕ್ಕ ಹೇಳಿಲ್ರಿೀ ಅವ್ರಿಗಏನ ಹೋಮ ಅಂತ
ಹಾ ಹೌದ್ರೀ
ನೀವ್ ಯಾಕ ಹೇಳಟ್ರಿ ಎಷ್ಟೋಯ ನೀವ್ರ
ನಾವ್ನು ಹೋಗ್ಬೇಕ ಮಾಡಿ್ರಿ ಬೆಂಗ್ಳೂರ್ ಪ್ಲಾನ್ ಮಾಡಿವ್ರಿ ಎಲ್ಲ ಹುಗರು ಹೇಳ್ಯಾರ ಬೆಂಗ್ಳೂರು ಮುಂಬೈ ಅವು ಹೋಮ್ ಅಂತ ಹೇಳ್ಯಾರ್ರೀ
ಹಾ ಹಾ ರೀ
ಏನ್ ಅಂತೀವ್ರೀ ಗೋಕಂಬ್ರಿ ಅಂತ ನಾವ್ ಅಂದಿವವಿ ವರ್ಷ ಗೋಕ ಬರಮ್ಮ ಎಲ್ಲಿೇ ಎಲ್ತು ಅಲ್ಲಿ ಒಂದ್ ಸಾರಿ ಹೋಗಿಲ್ಲಾ ನೋಡಿ ಬರಾಮ ಹೋಗಿ ಅಂತ ನಾವ್ ಅಂದ್ವಿ ಏನೇನ್ ಅಂತಲ್ರಿ ಇನ್ನ ಏನ್ ಏನ್ ಅಂದಿಲ್ರಿ ಇನ್ನ
ಹಾ ಹಾ
ಅಂದ್ರ ಉಡು ಅವ್ರ ಏನ್ ಕೇಳಕತ್ತಲ್ರಿ ಏನ್ ಹೇಳೇರಿ ಹುಡ್ಗಾರ
ಹ ಹೋಮ ಅಂತ ಹೇಳ್ರಿ ಅಷ್ಟೊಂದು
ಹೌದ್ರಿ
ಹ
ಹ ನಾವನೆಲ್ಲಾ ಹೇಳಿವವ್ರಿ ಏನೇನ್ ಆಗ್ತೇನ್ೀ ನಾವ ಹೇಳ
ಅದೇಕ ನಮ್ದನ್ ಮನಿ ಕಟ್ಟದಾದ್ ನಾ್ದಲ್ರಿೀ
ಹೌದೌದೌದ್ರ
ತ ನೋಡ ಅಂತೇನ್್ರಿ ಇಲ್ಲಿ ಮನೆ ಮುಂದ ಬೇಕಳ್ರರಿ ಒಬ್್ರರು ಹೊಳಪೋದ್ರ ಒಬ್್ರ ಮನೆ ಮುಂದ ಬೇಕ್ರೀ
ಏ ಹೌದ್ರಿ ಕೆಲ್ಸ ಇದ್ದು ಮತ್ತೆ ಆಕೋತಿರಿ ಕೆಲ್ಸ ಹೋದ ಹೊಲ್ಸ ಇಲ್ಲ್ರ ಮತ್ತೆ ಹೋಗಬ ಸುಮ್ಮನೆ
ಅ ಕೆಲ್ಸ ಅವ್ರ ಮತ್ ಈಗ ಗಳನ ಬರ್ತಾವ ಈಡೆ ಹೆಂಗ ಮತ್ತೆ ಪಲಾಸ್ಟರ್ ಮಾಡೋರು ಬರ್ತಾರೀ ಅವ್ರ ನೀವರ ಪಾ ರೇಡುಕಲು ರ ೆ
ಹೌದೌದ್ರಿ ಹೌದ್ರಿ ಎಲ್ಲಾ ಎಷ್ಟು ಎಲ್ಲಾ ಹೋದ್ರ ಖರ್ು ಹೆಂಗ ಆಯತ್ರಿ ಇಲ್ಲಿ ಕೆಲ್ಸನ ನಡ್ಯಲ್ಲ ಏ
ಹ್ಮ ಮತ್ತೆ ಎಲ್ಲ ಬಂದ ಆಗ್ಬ ಬಿಡದ್ರರು ಖರ್ಚ
ಹಾ ಅದ್ರಾಗಿ ಮಳಿ ಎಲ್ಲ ಏನಲ್ಲ ಹೊಲ್ದಾಗ್ ಮಂದ ಎಲ್ಲ ಅದ್ರಾಗ ಎಲ್ಲ ಎದ್ರ ಎಲ್ಲ ಎದ್ರತವ
ಈ ಮತ್ತೆ ಹೋಗಬಕ್ಾದ್ರ ಮತ್ತೆ ಐದಾರು ಸಾವಿರ ಬೇಕಕ್್ರೀ ಈಗ ರದೊಕ್ಕ
ಏ್ ಜಾಸ್ತಿ ಓ್ತಾವ್ರಿ ಐದ ಆರ್ ಸಾವಿರ ದ್ತಏ ಮಾಡಿದಂಗ ಅ ಆದ್ ನೋಡ್ರಿ
ಹಾ ಮಾಡಿದಂಗ ಆದ್ರಿ ನಾವ್ ಸುಮ್ ಏನ್ ಬಾಳಕ್ಕನ ಒಂದ ಐದು್ ಸಾವರ ನ ಇರ್ಬೇಕಕ್ರಿ ಬೆನ್ನಿ
ಹೌದೌದ್ೌದೌದ ಹ
ಬುಕಿಂಗ್ ಮಾಡ್ ಬಿುಟ್ಟ ಾವಿರ ಕ ನಡಿದ್ದಾರೆ ಅದರಾಗಿ ಈ ವರ್ಷ ಡಾಕ್ ಅಕ್ಕಾನ ಅಲ್ರಿ ಆ ಸಲಗೆ ಒಳ್ಳಯ ಅನ್ ಸನಕ್ ಕುಂಚಿ ನೋಡ್ಬಬೇಕಕ್್ರೀನಾ
ಹಾ ಹ ಯಾರಾರು ಹಚ್ಚಿದ್ರಿ ಫೋನ್ ನಿಮ್ಗ ಹಾಂ
ಮತ್ತೆ ಅವ್ರೂರು ಹಚ್ಚಿದರು ಅಂತ ಅತ್ಗ ಆತನ ನನ್ಗ ಹಚ್ಚಿದಾರ ಭಾಷಣ್ಣ
ಹಾ ಹಾ ಹಾ
ನ ಮನೆ ಕ ತಾ ಕುೊಂತೀವ ಅಂತ ಹಂಗಾರ
ಹಾ
ವಲಿಿಗೆ
ಹೌದ್ರಿ ಇದು ದವಸಾನ ಮಾತಾಡ್ರಿ ದವಸಮ ಹೋಗ
ದೋರ್ಸಂದ ಹಚ್ಚಿದ್ರ ಹಾಗಗಳ ಎಲ್ಲಿರ ಅಂತಂದ ಈಗ್ರ ಹೊರಗಡೆ ಬಂದಿವ್ರ ಅಂತಂದ
ಹಾ ಹಾ ಹಾ ಹಾ
ಂತಂದ ಮನೆಗ ನ್ ಏನಂತಂದ
ಹ ಇನ್ನ ಸಾವ್ರ ಮುಗ್ದ ಆಯಲ್ ರೌಂಡು
ಅವರುಣ ಮುದಲ್ರತ್ನುಣ
ಹೌದ್ರೀ ಹೆಂಗ ರೀ ಕಾಳಿ ಕಣಿ ಹೆಂಗ ನಡ ನಿಮ್ ಕಣಿ ಕಣಿ ಬಲ್ಲಾ ಬಾಣ್ ಸಿಗ್ತಾವ ಅಂತಲ್ರರಿ ನಿಮ್ ಊರಾಗ
ಹ ಸಿಗ್ತವ್ರಿ ಬಾಂಡ ನಾವ್ ಹೋಗಲ್ರರಿ ಕಣಿಗ್ ಗಣಿಗ ಹೊಲ ಮನಿಗ್ ಕೆಲ್ಸ ಮಾಡ್ತೇವಲ್ರಿ ಹೋಗಲ್ ನಾವ್ ಕಣ
ಹೌದ್ರಿ
ಹಾ ನ ಮನ್ನಬ ಗಾಡ್ ತಂಬಲಕ ಬ್ಯಾರದಾರು ಹ ಹೋಗಲ್ರಿ ನಾವವು ಗಾಡಿ ಪಾಡಿ ತುಂಬಾ
ಹ್ಮ್ ಹ್ ಹ
ಎತ್ಗಳ ಆಯ್ತ ಹೊಲ ಆಯ್ತ ನಾವ್ಯಾರ
ಹೌದೌದೌದೌದು
ಹ್ಮ ಮತ್ತೆನಾರ ಅವ್ರ ಸಮಸಚಾರ
ಏನಿಲ್ಲ ನೋಡ್ರಿ ನಾವ್ನ್ ಎಲ್ಲಾ ಎಲ್ಲಾ ಮಣಿಲ ನಿಂತೀವ್ರಿ ಎಲ್ಲಾ ನಾವನ್ ರೊಕ್ಕ ಎಲ್ಲಾರ ಹೊಲ್ದಾಗ ಅವಲ್ಲಾ ಹೊಲ ಹಕೊಂಡಿವವ್ರೀ ನಾವ್ನು ಮಳಿ ಬರ ಹೊಲ್ದ ಇಲ್ಲ ಏನ್ ಎಲ್ಲಾ ಹೈರಾಣ ಅವ್ರಿ ಎಲ್ಲಾ
ಅವ್ರ ನಾಟ ಹೇಳ ಒಲವ
ಏ ನಾಟ್ಯ್ರರು ಸ್ವಲ್ಪ ಅಷ್ಟೇ ಅಷ್ಟಕ್ಕಷ್ಟೇ ಅವ್ರ ಎಲ್ಲಾ ಏನ್ ಮಾಡ್ತರಿ ಮಳಿನೇ ಪರವಲ್ದ
ಹಾ ಹಾ ಹೌದ್ ಹೌದುದ
ಹ್ಮ್ ಮಳಿ ಬಂದ್ರಿ ಪಾಡ ಆದ್ರಿ ಇಲ್ಲಾ ಅಂದ್ರೆ ಮತ್ ಎಲ್ಲಾ ಹೈರಾಣ ನೋಡ್ರಿ ಎಲ್ಲಾ
ಹಾ ರೀ ಮಳೆ ಬರ್ಬೇಕ್ರ ಎಲ್ಲ ಪಾಡ್ ಹತ್ ರೀ ಮಳೆಲ್ಲಲ್ಲಾ ಆತ
ಹಾ ಹೌದನೂಡ್ರಿ ಎಲ್ಲಾ ವೇಸ್ಟ್ ಆತವ ಇಲ್ಲಾಂದ್ರ
ಕೆಲಸ ಬಿಟ್ರಿ ಅಲ್ರಿ ಬಂತ ಅಲ್ಲಿ ಆದ್ರೆ ರೋಡ್
ಏ ಎಲ್ರಿ ಬತ್ರಿ ಎಲ್ಲಾ ಅಲ್ಲಿ ಮುಗತ್ರಿ ಕೆಲ್ಸ ಮುಗತ್ರಿ ಅಲ್ಲಿ ಬಂತು ಇಲ್ಲಿ ಕೆಲ್ಸ ಮುಗತ್
ಹೌದ್ರೀ ಈಗ ಇಲ್ಲೇ ಇಲ್ಲೇ ಬಾಣಗ ತಿಂತರಿ ಮನೆ ಮಂದ ಎಂತರ
ಏ ಇಲ್ರಿ ಎಲ್ಲಾ ಕಣಿ ಎಲ್ಲಾ ಬ್ಯಾರೆ ಅವ್ರ್ದು ಗಾಡಿಗಳು ಆಗ್ಯಾವ ಎಲ್ಲಾ ಏನ್ ಬಾಂಡ್ ಸಿಗೋ ಹಲೋ ಅದ್ರ ಬಾಂಡ್ ಸಿಕ್ಮ್ಯ ಅಡ್ರ ಸಿಗೋವಲ್ಲು ಎಲ್ಲಾ ಏನ್ ಮಾಡ್ತಿರ ಇದು ರಾಣ್ ಒಳದಲ್ಲ ಅದ್ಕೆ ಮನಿ ಬಂದ್ ತಲ್ಪಿವ್ರಿ ನೋಡ್ಬೇಕ್ ರಿ ಏನೇನ್ ಆಗ್ತದ್ ಅಂತ
ಹಿರಣ್ಣ ಅಂದ್ರ ಎಲ್ಲ ಮಜ್ಯಾನ ನ ಮಾಡಗ ಬಾಣಸಿಕಂದ್ರ ಮಾಡ್ ಸಿಗಲರೀ.
ಹಾ
ಬಾ ಅಮೊಂಟ್ ಸಿಕ್ಕಾಗ ಬಾಂಡ್ ಸಿಗಲ್ರೀ ಹಾ ಹಾ
ಅದೇ ನಡ್ಸ್ಬೇಕ್ರಿ ಏನ್ ಮಾಡ್ತಿರಿ ಅವು ಕೆ ಇಲ್ಲ ಬಾ ಸರ್ ಬಾಡಿಗೆ ಇ ಎಲ್ಲ ಡೆನ್ನ ಡೆಲ್ಲ ಆದ್ರೆ ಎಲ್ಲ ಏನ್ ಮಾಡೋಡ್ತರಿ ಎಲ್ಲ ಕೂಲರ್ ಪೀಲರ್ ಯಾವ ಹೇಳಲ್ರಿ ಏನ್ ಹೇಳಲ್ರಿ ನಮಗ.
ಮಳೆಲ್ಲ ಅಲ್ರಿ ಆ ಸರ ಕನ್ನ ಆದ್ರಿ ಮಳೆ ಬಂತ ಅಂದ್ರ ಹತ್ತವ್ರಗ್. ಗಿರಕಿ ಹಾ ಮಳೆಲ್ಲ ಅಲ್ರಿ ಸರಿ ಸ್ವಲ್ಪ ಒಂದೆ ಬರ ರೊಕ್ಕಾನ ಎಲ್ಲ ಈಗ
ಹಾ ಹೌದ್ರಿ ಎಲ್ಲಾ ಟೈಟ್ ನಡ್ದ್ರಿ ಎಲ್ಲ
ಹಾ ಟೈಟ್ ನಡ್ದ್ರಿ ಜಗ್ಗೆ
ಹ್ಮು
ಭಾಷಣ್ಣಗ್ ಹಚ್ರ ಅಂದ್ರ ಫೋನ್ ಮತ್ತೆ ಭಾಷಣ್ಣ ಹಚ್ಚಿದ್ರಿ ಪೋನ
ಹಚ್ಚಿದ್ದಿವ್ ರೀ ನಾವೇ ಹಚ್ಚಿದ್ವಿ ಎತ್ತಿಲ್ರಿ ಅವ್ರು ಎಲ್ಲಿ ಹೊಗ್ಯರೇನ್ರಿ
ಅವರು ಕಣಿಗ್ ಹೋಗ್ಯಾರೆ ಕಣಿಗ್ ಕಲ್ಕಕವತ್ ನಂದಿದರಿ.
ಹೌದ್ರೀ ಸಂಜೆ ಟೈಮಿಗೆ
ಹಾ ರೀ ಮತ್ತೆ ಮೂರ್ ಗಂಟೆಗೆ ಬಂದಿದ್ದರ್ರಿ
ಹ್ಮ
ಮೂರ್ ಗಂಟೆಗ್ ಬಂದ್ ಮತ್ತೆ ಹೋಗ್ಯಾರ ನಾಕ್ ಗಂಟೆಗ್ ಅಂಗ
ಹೌದ್ರಿ ನಾವ್ ಹಚ್ಚಿದ್ವಿರೀ ಫೋನ್ ಎತ್ತಿಲ್ರಿ ಅವ್ರು ಎಲ್ಲಾ ಮಾತಾಡ್ಬೇಕಂತ್ ಹಚ್ಚಿದ್ವಿ ಫೋನ್ ಎಂತಲ್ರಿ ಮತ್ ಬಡಪಾ ಎತ್ತಿಲ್ಲ ಮತ್ತೆಾಕ ಹಿಂದಗಡಿ ಎಚ್ಚಿದ ಆಯ್ತಂದ್ ಬಿಟ್ಟವ್ರಿ. ಹ್ಮ ಹ್ಮ ಯಾರ್
ಯಾರ ಇಲ್ಲ ರಿ ನಾವ ಒಬ್ರ ಇವ್ರಿ.
ಹೌದ್ರಿ ನಾಗಪಣ ಮುಗದುರಿ ನಾಗಪಣನು.
ಹ ನಾಪಣ್ಣ ಮುಗ್ದಾವ್ರೆ ಅತನು ಉರಿ ಹದನ್ ಯಾಳಗೆ.
ಊರಿಗ್ ಹೋಗನ್ರೀ
ಹಾ ಯಾರಿಗೆ ಅಂಜಗಿಲ್ಲ ಅಂತ್ರಿ ಆತಾ.
ಹ್ಮ ಹ್ಮ ಹ್ಮ್
ನಾಳೆ ಬರ್ತನ ಅಂತ ಅಂದ ರಾತ್ರಿ ಹಚ್ಚಿದ್ರಿ ಫೋನು.
ಹೌದ್ರೀ
ಬರ್ತ್ನ್ ಅಂತ್ ಅಂದಾರ್ರಿ ಹ್ಮ್ ಮತ್ತ ಏನ್ ನಡದಾವ್ರಿ ಕೆಲ್ಸ ನಿಮ್ಮು ಹಾರಿ.
ಯಾವ್ ಊರಿಗ್ ಹೋಗ್ಯಾರ
ಆಳಿಗೆ ಹೋಗ್ಯಾರ್ರಿ ಆಳಿಗ್ಗೆ.
ಯಾಳ್ಗೀ
ರ
ಹೌದೌದೌದು
ನಾಳಗ್ ಬರ್ತವ ಅಂತ ಅಂದ್ರ ಹಚ್ಚಿದ್ದಾರೀ ಫೋನು ಸರ್ದವರು ಇರ್ತಕ್ ಆಗಲ್ಲ ನಾಳಗ್ ಬರ್ತಂತಂದ್ರ.
ಹೌದೌದ್ರೀ ಮತ್ತೇನ್ರಿ ಸಮಾಚಾರ
ಮತ್ ಏನ್ ನೋಡ್ರಿ ಇದೇ ನಾಳಿಕೆ ಸ್ವಲ್ಪ ಮನೆ ಕಸಗಿಸ ಆದ್ರೆ
ಹ್ಮ್ಮ
ಸ್ವಚ್ಛ ಮಾಡ್ಬೇಕ್ರೀ ಅದ ಒಳಗೆ ಎಲ್ಲಾ ಕಸ ಆದ್ರೀ
ಹಾ
ಸ್ವಛ ಮಾಡಿ ಹುಷನ್ ಕಾಡಿ ಕನಾರ್ಸಬೇಕ್ರೀ ಹುಸುಗ ಹುಸುಗ್ರಿ ಉುಸು ಗಾಡಿಗೆ ರೀ
ವಸುನ್ ಗಾಡಿಗೆ ರೀ
ಹಾ ರೀ ಉಸಿಗೆ ಹೇಳ್ಬೇಕ್ರಿ ಸಿಮ್ ಹಳ್ಬೇಕ ಮತ್ತೆ ಅದೆಲ್ಲಾ ರೆಡಿ ರೆಡಿ ಮಾಡ್ಕೇ ಬ್ರಿ
ಹಾ ಏಟ ಹೇಳ್ರಿ ಉಸುಬು ಎಳ್ತ ಹೇಳರು
ಇನ್ನ ಕೇಳಲ್ರಿ ಇನ ಹಚ್ಬೇಕನಾ ನಡ್ದಾಗ ಸ್ವಪ್ ಕಸ ಆದದಲ್ರರಿ ಒಳ
ಹಾ ಹಾ ಹಾ
ಚರ್ಚೆ ಮಾಡಿದ್ರ ಅಚ್ಚಿತೆ ಅಂತ ಹಚ್ಚಿಲ್ರಿ ಪೋನ್ ಅವ್ರಿಗೆ
ಹಾ ಹೌದ್ರಿ ಆ ಏನ್ ಏನ್ ಹೇಳ್ರಿ ನಮ್ದನ್ನು ಇಷ್ಟ ಚೆ ನೋಡ್ರಿ ಎಲ್ಲಾ ಏನ್ ಮಾಡ್ತತಿರ ಹೈರಾಣ
ಹೌದ್ರ ಮತ್ತೆ ಎಲ್ಲಾ ಎಲ್ಲಾ ಕಡೆ ಹಿಂಗೆ ಆದ್ರ ಎಲ್ಲಾ
ಹೌದ್ದ್ರಿ ಹೌದ್ರೀ ನವುನು ಏಳು ನನು ಆರು
ಮತ್ತೆ ಅಂದಾಡದ್ರ ಅಂದಾರ
ಏನ ನೋಡ್ರಿ ಊರಿಗೆಗ್ ಹೋಗ್ಬೇಕ್ರಿ ನಾಳಿಗೆ ಊರಿಗೆಗ ಹೋಗಿ ಸ್ವಲ್ಪ ಇದಕ ಹೋಗಬೇಕ್ರೀದರ್ಕ ಹೋಗಬೇಕ್ರೀ ದ್ರ ಕೊಯ ಬರ್ಬೇಕ್ರೀ
ಹೌದ್ರೀ ಬಾಡಿಗೆ ಬಂದ ಆನ್ರೀ ಅ ಏನ್ರ
ಹ ಬಾಡಗ್ ಬಾಡಿಗೆ ಬಂದ್ರಿ ದೇದರ್ಗ ಬಾಡಿ ಅಲ್ಲಿಗ್ ಹೋಗಬೇಕೇರಿ
ಹಾ ಹಾ ರ
ಹಾ ರೀ ಅಲ್ಲಿಗ್ ಏನ ಸ್ವಲ್ಪರ ಏನ ಸಾಮಾನ್ಯಂತರಿ ತರ್ಬೇಕಂತ
ಹಾ ಹಾ ರ
ಹಾ ಅಲ್ಲಿಗೆ ಹೋಗಿ ಬರ್ಬೇಕ್ರಿ
ಹೌದ್ರೀ ಬಾಡಿ ಎಷ್ಟ ಅಂತ ನಿಮ್ಗ ಬಾ
ಬಾಳಗ್ ನೋಡ್ರಿ ಅಲ್ಲಿಗೆ ನಾಕ್ಸರ್ದ ಮುನ್ನೂರು ನನ್ನೂರು ನಾರು ಸಾವಿರ ಆದಂತ್ರಿ
ಹೌದ್ರೀ ನಾಕತ್ ಸಾವಿರ ರೀ ಆಯ್ತ ಆಯ್ತ ಎಷ್ಟ ರೂ ಇದ್ದ್ರ ನಿಮ್ಗ ಅದ್ರ ರೊಕ್ಕ
ಆ
ನೀವು ರೊಕ್ಕಷ್ಟುದ್ರ ಅಂತ ಕೇತಿ
ಓತ್ ಓದತ್ ನೋಡ್ರಿ ಎಣ್ಣಿ ಒಂದ ಹದನೈದ ದ ಯರ ಸರ್ವತ್ರರಿ
ಹಾ ಹಾ
ಹ ಮತ್ತ ಉಳತ್ರಿ ಒಂದು ಎರಡರ್ ಸಾವಿರ ಮೂರ್ ಸಾವಿರ ತನ ಉಳತ್ರಿ
ಹಾ ಹಾ ಹೌದ್ರೀ
ಹಾ ರ
ನಾಷ್ಟ ಆಗ್ಯದ್ರೀ ಈಗ ಚಾಕ್ ಕುಡದ್ರ ಅಲ್ರಿ
ಕುಡ್ದ್ ನೋಡ್ರಿ ನೀವು ಹಾಗಗ್ಯಾರ ನಿಮ್ ನಾಷ್ಟ
ಹಾಗೆದ್ರಿ ನಮ ನು ಚಾ ಕುಡದಿವವ್ರೀ ಇಲ್ಲೆ ಕುಂತವವಿ ಹೊರಗ ಸುಮ್ ಮಾತಆಡಿಕಂತ ಹಾ ರೀ
ಹ್ಮ್ ಆಯ್ತವ್ರಿ ೋನ್ ಬರ್ಲಕ್ಕತ್ ನ ಅಸ್ತಿ ತಿನ್ಂತವ್ರಿ
ಹಾ ಸರಿ ತೂರಿ
ಹಾ